ಹಲೋ ಹೇಳಮ್ಮ ಏನ್ ಗ್ರೂಪವರ್ಸಿಗಿ ಹೋಗಿದ್ರಂತೆ ಹೌದಾ ಮೊಗಸ್ಕೊಂಡ ಬಂದ್ರಾ
ಯ ಎಲ್ಲ ನೆನೆೆನೆ ಮುಗೀತು ಸ
ಮ ಮುಗಿಸಕೊ ಬಂದ್ರರಿ ಹ್ಮ್ ಏನ್ ಸಮಾಚಾರ ಏನ ಏನ್ ಅಡುಗೆ ಜೋರಾಗ ಮಾಡ್ಸಿದ್ರಾ
ಹ ಪರವಾಗಿಲ್ಲ ಊಟ ಚೆನ್ನಾಗಿತ್ತು ಒಳ್ಳೆ ಊಟ ಇತ್ತು ಈ ಬೇಸ್ ಅದಕ್ಕೋ ಅಂದ್ರೆ ಊಟ ಅಂತ ಹ್ಮ್ ಯಾವ ಕೆಲವ ಫಂಕ್ಷನ್ಗಳುಲ್ ಊಟ ಚೆನ್ನಾಗಿದ್ರೆ ಚಲೋ ರೋಗ ಅದೇ ಅದೇ ಊಟ ಚಂದ ಹಾ
ಹ್ಮ ಅಲ್ಲಾ ಇವಾಗಲ್ಲ ಫಂಕ್ಷನ್ ಗಳಲ್ಲೆಲ್ಲ ಎಲ್ಲ ಬಟಗಳ ನ ಕೆಮಿಕಲ್ ಆಕ್ತಾರ ಅಂತಲ್ಲ
ಏನ್ ಮಾಡಕ್ ಆಗಲ್ಲ ಅಣ್ಣ ಏ ಏ ಮಾಡಕ್ ಆಗಲ್ಲ ಅದೆಲ್ಲ ನೋಡ್ಸ್ಕೊಂಡ್ ಕುತ್ಕೊಳ್ಳಕ್ ಆಗಲ್ವಲ್ಲ ಟೇಸ್ಟಿಂಗ್ ಪೌಡರು ಅವೆಲ್ಲಾ ಹಾಕಿದ್ರೆಲ್ಲ ಹಾ
ಇದು ಅಷ್ಟೇ ಗೋಬಿನ ತಿನ್ಬಾರ ಕಣಮ್ಮ ಎಲ್ಲಾರ್ ಹೇಳ್ರಿ ಹಾ
ಗೋಬಿ ತಿನ್ಬಾರ್ದು ಆದ್ರೂ ಜನ ಏನು ಮಾಡಕ್ ಆಗಲ್ಲ ತಿಂತಾ ಇರ್ತಾರೆ ಬಾಯಿ ರುಚಿ ಅಯ್ಯೋ ನಾನ್ ಗೋಬಿ ತಿಂದೆ ಹದ್ನೈ ದಿವ್ ಆಯ್ತು ಅಯ್ಯ ನಾನ ವಾರ ಆಯ್ತು ನಾನ್ ಪಾನಿಪುರಿ ತಿದೊಂದ ವಾರ ಆಯ್ತು ಸಂಜೆ ಆ ನಾಲ್ಕವರೆ ಐದ್ ಗಂಟೆ ಆದ್ರೆ ತಿನಾನ ಏನ್ ಬಿಡಣ ಅಂತ ಇವತ್ತನೇ ಜನಕ್ಕೆ ಹಾ ಯಾವ್ದಾಧ್ರು ಮಕ್ಳ ಕೈಯಲ್ಲಿ ನೀವು ಉಳ್ಳಿ ಕಾಳ ಹಪ್ಳ ಕೊಟ್ರಿ ತಿಂತಾವ ಅದ ಅಕ್ಕಿ ಹಪ್ಳ ಪುಡಿ ಎಷ್ಟ್ ಚೆನ ಆಯ್ತದೆ ಯಾಕೇಳ್ರೆ ಅದು ಹ್ಮ್ ಅಂತ
ಎನ್ ಅಕ್ಕಿ ಹಪ್ಳನ ತಿಂತಾರ ಹಂಗಿದ್ದೀರಾ
ಇಲ್ಲಣಾ ಉಪ್ಪಿಟ್ಟು
ಉಪ್ಪಿಟ್ಟು ಯಾಕಮ್ಮ ಸಾಯಂಕಾಲ ಉಪ್ಪಿಟ್ಟು ಮಾಡಿದ್ರಾ
ಚೆನ್ನಾಗಿರುತ್ತೆ ಸಂಜೆ ಟೈಮ್ ಉಪ್ಪಿಟ್ ತಿನ್ನಕ್ಕೆ ಬಿಸಿ ಬಿಸಿ ಬಿಸಿ ಬಿಸಿ
ಅಲ್ಲಾ ಬೆಳಗ್ಗೆ ಟೈಮು ತಿಂಡಿಗೆ ಅಂತಾರೆ ನೀವು
ಈಗ ಲಘು ಉಪಹಾರ ನಮ್ದು ಹ್ಮ
ಲಘು ಉಪಹಾರ ಹಾ
ಹ ಫುಡ್ ಡಯಟ್
ಡಯಟ್ ಡಯಟ್ ಕಾನ್ಸಿಯಸ್ ಹ
ಹ್ಮ್ ಈಗ ಅನ್ನದ ತಿನ್ಬೇಕಾಗುತ್ತೆ ಮಧ್ಯಾಹ್ನ ತಿಂದ್ರೆ ಬೆಷ್ಟು ಅನ್ನ ರಾತ್ರಿ ತಿನ್ನಬಾರದು ಅದಕ್ಕೆ ರಾತ್ರಿ ಅನ್ನ ಸ್ಕಿಪ್ ಮಾಡ್ಬೇಕು ಅಂದ್ರೆ ಇಂತದ್ ತಿನ್ಬಿಡ್ಬೇಕು
ಹಾ
ಚಪಾತಿ ರೊಟ್ಟಿ
ಹಾ
ಉಪ್ಪಿಟ್ಟು ಈ ತರ್ದಾವ ತಿನ್ಬಿಟ್ರೆ ಅನ್ನ ತಿನ್ಬೇಕು ಅಂತ ಅನ್ಬಾರ್ದು
ಹೌದೌದು ಜನಗಳಿಗೆ ಗೊತ್ತಿಲ್ಲ ಏನ್ ಎಳ್ಕೊಳ್ತಾರೆ ರಾತ್ರಿ ಚೆನ್ನಾಗೆ ಬೆಳಗ್ಗೆ ಪರವಾಗಿಲ್ಲ ಮಧ್ಯಾಹ್ನ ಪರವಾಗಿಲ್ಲ ರಾತ್ರಿ ಚೆನ್ನಾಗ್ ಊಟ ಮಾಡೆ ಚೆನ್ನಾಗೆ ಮನಗೆ ಆರೋಗ್ಯ ಆಗುತ್ತೆ ಏನ ಲೆಕ್ಕಾಚಾರ ಐತೆ ಮೈ ಬರ ಅಲ್ಲ ಅವ್ರ ಪ್ರಕಾರ ಮೈ ಬರ್ಸ್ಕ ಐತೆ ಹ ಹ
ಡಾಕ್ಟರ್ ಕಳಿಯಣ ಎಷ್ಟು ನೀಟಗ ಹೇಳ್ತಾರೆ ಅವ್ರೆಲ್ಲಾ ನೋಡಿ ಡಾಕ್ಟರ್ ಗಳೆಲ್ಲ ಹೇಳೋದು ರಾತ್ರಿ ಹೊತ್ತಲ್ಲೇ ಎರಡು ಚಪಾತಿ ತಿಿನನ್ನಿ ಅಷ್ಟೇ
ಚಪಾತಿನೇ ಬೇಕ ಹ ಚಪಾತಿನೇ ಬೇಕಿಲ್ಲ ಒಂದ್ ಫ್ರೂಟ್ ತಿಂದ ಮನೆ ಕಂಡ್ರೆ ಸಾಕು ಅಂತ ಹೇಳ್ತಾರ ಅವವು
ಹ್ಮ್
ಹ್ಮ ಅಂಗನ್ಂತ ಹೇಳ್ತರಿ ಹ್ಮ ಇವ್ರ ಜನಗಳು ಸ ಜನಗಳ ಕಾನ್ಸೆಪ್ಟ ಇರದ ರಾರಿ ಚನ್ನಾಗಿ ಬಿಗಿಯಗ ಊಟ ಮಾಡ್ಬೇಕು ನಗೆ
ಇವತ್ತ ಇವತ್ತ ಮಾಕಂದಿಡಿತಾರೆ ಆಕ್ಚುಲಿ ಮೊಸನ ರಾತ್ರಿ ಹತ್ರ ತಿನ್ನಲೇಬಾರ್ದು
ಇಲ್ಲ ಹೌದು
ಹೈ ಕೊಲೆಸ್ಟ್ರಾಲ್ ಮಧ್ಯಾಹ್ನದ ತಿನ್ಬೇಕು ಮಧ್ಯಾಹ್ನ ಏನೇ ತಿಂದ್ರು ಬಿಸ್ಲಿಗೆ ಬಾಡಿ ಡೈಜೆಸ್ ಷನ್ ತಗೊೊಳ್ಳುತ್ತೆ ಅದೇ ರಾತ್ರಿ ತಗೋಳ
ಹ್ಮ
ರಾತ್ರಿ ಹೊತ್ತಲ್ಲಿ ಏನ್ ನಮ್ಮ ಚಲನ ವಲನ ಇರೋದಿಲ್ಲಲ್ಲ
ಹಾ ಅದ ಹೇಳಕ್ ಬತತಿಿ ನೀನ್ ಹೇಳ್ಬಿಟ್ಟೆ ರಾತ್ರಿ ನಾಗ ಏನ್ ಮಾಡಿದೆೆ ಊಟ ಮಾಡ ಮಲಗದ್ ಬಿಟ್ಟಿಏನ ಕೆಲಸ ಮಾಡ್ತೀವ
ಹಾ ಆಮೇಲೆ ಬೆಳಗ್ಗೆ ಹೊತ್ತ ಅಲ್ಲಿ ಕಾಫಿ ಹಾಕ ಕುಡಿಬೇಕು ು ಆಮೇಲ್ ಟೀ ಆಕ್ ಕುಡಿಬೇಕು ಅನ್ನೋ ಕಾನ್ಸೆಪ್ಟ ಐತೆ ಕೆಲವ್ ನೋಡಿ ಬೆಳಗ್ವತ್ತಲ್ಲ ಎದ್ದಾಗ ಕಾಫಿ ಕುಡಿತಾರೆ ಆಮೇಲೆ ಡ ಎಷ್ಟ್ ಸರ್ತಿ ಕುಡಿದ್ರು ಟೀ ಕುಡಿತಾರೆ
ಹಾ ಯಾಕೆ ಬೆಳಿಗ್ಗೆ ಕಾಫಿ ಕುಡಿಬೇಕು
ಮಲಗಿದ್ದಾಗ ಬಾಡಿ ಫುಲ್ ಕೋಲ್ಡ್ ಆಗಿರುತ್ತೆ ತಣ್ಣಗಿ ಇರುತ್ತೆ ಮ ಈಟ ಈಟಿನ ಅಂಶ ಇರಲ್ಲ
ಹಾ ಹಾ ಹಾ
ಯಾಕಂದ್ರೆ ಚಲ ಲ್ಲಾನ ಇರಲ್ಲ ನಮ್ದೇನು ಮಾತು ಕತೆ ಏನ ಇರಲ್ಲ ನಿದ್ದೆ ಮಾಡದ್ ಬಿಟ್ಟಿ ರ ಎಷ್ಟ ಅಲ್ಲಿ ಇರುತ್ತ ಮತ್ತಲ್ಲ ಬರ್ತಿ ಬಾಡಿ
ಹೌದೌದು
ಹಂಗಾಗಿ ಬೆಳಗ್ಗೆ ಎದ್ದ ತಕ್ಷಣ ಬಾಡಿನ ಹೀಟ್ ಮಾಡ್ಕೊಬೇಕು ಅಂತ ಅದಕ್ಕೆ ಬಿಸಿನೀರ್ ಕುಡೀರಿ ಕಾಫಿ ಕುಡೀರಿ ತಳೋದು
ಹಾ
ಆಮೇಲೆ ನಾವ ಯಾವಾಗ ಈ ಎಲ್ಲಾ ಕೆಲ್ಸಗಳು ಸ್ಟಾರ್ಟ್ ಮಾಡ್ತೀವಿ ಓಡಾಡದು ಎಲ್ಲ ಮಾಡದು ಅವಾಗ ಬಾಡಿ ಹೀಟ್ ಆಗ್ತಾ ಬರುತ್ತೆ ಟೆಂಪ್ರೇಚರ್ ಈಗ ಬೆ ಬೆಳಗ್ಗೆ ಸೂರ್ಯ ತಣ್ಣಗ ಇರ್ತಾನ ಆಮೇಲೆ ಆಮೇಲೆ ಬಿಸ್ಲಾಕ್ತಾನಲ್ಲಾ ಹಂಗಗೆ ದೇಹಾನು
ಹ್ಮ್ ಹ್ಮ್
ಅದಾದ್ಮೇಲೆ ಹೀಟ್ ಆದ್ಮಾಗ ಕರ್ಡ್ ಮಾಡ್ಕೊಳಕೆಟ್ಟಿ ಕುಡಿಲಿಲ್ಲ
ಹಾ ಹ್ಮ ಹಾ
ಹ್ಮ್
ನನಗೆ ಗೊತ್ತಿಲ್ಲ ಕೆಲವರು ಏನ್ ಅನ್ಕೊಂತಾರೆ ರಿಫ್ರೆಶ್ಮೆಂಟ್ಗೆ ಅಂತ ಅನ್ಕೊಂಡ್ತಾರೆ ಕೆಲವರು ಏನ್ ಮಾಡ್ತಾರೆ ಈಗ ಬೇಜಾರಗಿರುತ್ತೆ ಸಾಕ ಆಗಿರುತ್ತೆ ಒಂದ ಕೂಡ ಏನೋ ಒಂದುರಿಫ್ರೆಶ್ಮೆಂ ಸಿಕ್ತಂಗ ಆಗೆ ಅಂತ ಕೆಲವರು ಅಂದಕತದ ಇದು ಕಾನ್ಸೆಪ್ಟು ಒಪ್ಕೊಂಬಾದ ಯಾಕೆಂದ್ರೆ ಸೈಂಟಿಫಿಕಲಿ ಒಪ್ಕೊಬೇಕಾದ್ದೆ
ಈಗ ಜಯದೇವ ಹಾಸ್ಪಿಟ್ಲ್ ಮಂಜುನಾಥ್ ಅವರು ನೋಡಿ ಅವ್ರು ಹೇಳಿದದೇ ಒಬ್ಬ ಮನುಷ್ಯ ಹೆಲ್ತಿಯಗ ಇರ್ಬೇಕು ಹಾರ್ಟ ತುಫು ಕೂಡ ಕಾಫಿ ಬೇಕಂತೆ
ಹ್ಮ್ ಹೌದು
ಹ ಎರಡು ಕಪ್ ಆಫ್ ಕಾಫಿ ಒಂದು ದಿನಕ್ಕೆ ಕುಡೀರಿ ಅಂತಾನೇ ಹೇಳದು ಎರಡ್ ಕಪ್ ಆಫ್ ಕಾಫಿ ನಿಮ್ಮ ಹಾಟ್ ನ ಚೆನ್ನಾಗಿ ಇಟ್ಟಿರುತ್ತೆ ಅಂತ
ಹ್ಮ್ ಹೌದು
ಎಸ್ಪೆಷಲ್ ಅದು ಸಾರಿ ಚಿಕೋರಿ ಶಿಂಗಿ ಇರುತ್ತಲ್ಲಾ
ಹೌದು
ಆ ತರ ಕಾಫಿ ತಗೊಳ್ಳಿಂತ
ಹ್ಮ್
ಈ ಇನ್ಸ್ಟೆಂಟ್ ಕಾಫಿ ತಗೋಬೇ ಅಂತ
ಹ್ಮ್ ಇನ್ಸ್ಟಂಟ್ ಆ್ಯಕ್ಚುಯಲಿ ನೋಡಕ್ ರುಚಿ ಕಾಣ್ತದೆ ಆದ್ರೆ ಆದ್ರೆ ಅದು ಆರೋಗ್ಯಕರವಾಗಿ ಇರಲ್ಲ ಅದು
ಹ್ಮ್ ಫಿಲ್ಟರ್ ಕಾಫಿ ತಗೊಳ್ಳಿ ಎನ್ ಯಾವಾಗ್ಲುೂ ಆಗಿ ಫಿಲ್ಟರ್ ಕಾಫಿ ತಗೊಳ್ಳಿ
ಹ್ಮ್
ಅದನ್ನ ತಗೊೊಳ್ಳೋದ್ರಿಂದ ಏನು ಅಂದ್ರೆ ಚಿಕೋರಿ ಯಾಕೆ ಕಾಫಿ ಇಷ್ಟು ಕಾಫಿ ಅರವತ್ತೈದು ಚಿಿಕೋರಿ ಮೂವತ್ತೈದು ಅಂದ್ರೆ ಒಂದು ಬ್ಯಾಲೆನ್ಸ್ ಮಾಡುತ್ತೆ ಅಂತ
ಹ್ಮ್ ಹ್ಮ್ ಹ್ಮ್ ಹ್ಮ್ ಹ್ಮ್
ಹ ಅದಕ್ಕೆ ಬೆಳಗ್ಗೆ ಹೊತ್ತಲ್ಲಿ ಆಯಿಲ್ ಫುಡ್ ತಿನ್ಬೇಡಿ ಬೆಳಿಗ್ಗೆ ನಾವ್ ಏನ್ ತಿಂತೀವೋ ಅದು ಹೋಗಿ ಸ್ಟೋರ್ ಆಗುತ್ತೆ ಹನ್ನೆರಡು ಗಂಟೆವರೆಗುನೂ ದೇಹದಲ್ಲಿ ಹಾ ಈಗ ನಾವ್ ಆಯಿಲು ಪೂರಿ ಬೆಳಗ್ಗೆಯತ್ತಲೆ ಎಣಗಾಯಿ
ಹ್ಮ್
ಈ ಲಘು ಉಪಹಾರ ಅಂದ್ರೆ ಬೆಳಿಗ್ಗೆತ ಕೆ ಆಪ್ಷನ್ಸೇ ಇಡ್ಲಿ
ಹಾ ಇಡ್ಲಿ ಹೌದು
ಇಡ್ಲಿ ದೋಸೆ ಉಪ್ಪಿಟ್ಟು ಹಾ ಹಂಗಾಗಿ ಗನೇ ಇವೆಲ್ಲ ಲಘು ಉಪಹಾರ ಅಂತ ಅದೇ ಮಧ್ಯಾಹ್ನ ಹೊತ್ ನೋಡಿ ಫುಲ್ ಮಿಲ್ಸು ಹ ಮುದ್ದೆ ಅನ್ನ ಸಾಂಬಾರು ಪಲ್ಯ ಮಜ್ಜಿಗೆ
ಹ್ಮ್
ಇಗೆ
ಹ್ಮ್
ಬಟ್ ಏನ್ ಜನ ಅಂದ್ರೆ ಯಾವ್ದ್ ಅನ್ಕೂಲ್ವಾ
ಹ್ಮ್
ಅದನ್ನು ಈಗ ತಿನ್ನದಷ್ಟೆ
ಈಗ ಇನ್ನೊಂದು ಹೇಳ್ತಾರೆ ಏನ್ ಹೇಳ್ತಾರೆ ಅಂದ್ರೆ ಈ ಶುಗರು ಶುಗರ್ ನರ್ಗೆ ಈಗ ಶುಗರ್ ಬಂದ್ಬಿಡತ್ತೆ ಅಂದ್ರೆ ಇದಲ್ಲೇ ಹೆಂಗ್ ಕಂಟ್ರೋಲ್ ಮಾಡ್ಬೇಕು ಅಂತ ಡಾಕ್ಟರ್ ಹೇಳ್ತಾರೆ
ಹಾ ಹಾ ಹಾ
ಹಾ ನಿಮ್ಗೆ ಗೊತ್ತಿರ್ಬೋದು ಹೆಚ್ಚು ಕಮ್ಮಿ ಶುಗರ್ ಬಂದರ್ಗ ಹ ಮಾತ್ ಮಾತ ಫುಡ್ಡಲ್ಲೇ ಕಂಟ್ರೋಲ್ ಮಾಡಿ ಗೊತ್ತ ಹ ಹೆಂಗ ಕಂಟ್ರೋಲ್ ಮಾಡ್ತಾರೆ ಗೊತ್ತಿದ್ದ ಏನಾದ್ರೆಮಗೆ
ಅಮೃತ್ ಬಳ್ಳಿ ತಿನ್ಬೇಕಣ್ಣ ಶುಗರ್ ಕಂಟ್ರೋಲ್ ಇರ್ಬೇಕು ಅಂದ್ರೆ ಎರಡ್ ದಿನಕ್ಕ ಒಂದ್ಸತಿ ಒಂದೆಲೆ ಅಮೃತ್ ಬಳ್ಳಿತೀನಿ ಒಂದ್ ಅಮೃತ್ ಬಳ್ಳಿ ನಿಂಗೆ ಒಂದು ಇನ್ಸುಲೆನ್ಸ್ ಅಮ್ಮ
ಹೆಂಗ ಅ ಅಮೃತ್ ಬಳ್ಳಿ ತಿನ್ನಕ ಕಹಿ ಆಗಲ್ವಾ ತಿನ್ನಕ್ಕೆ
ಏನ್ ಆಗಲ್ಲ ಎಲೆ ಇರುತ್ತಲ್ಲ ಆ ಎಲೆನ ಕಟ್ ಮಾಡ್ಕೊಂಡ್ ಒಂದ್ ಎಲೆನ ತೊಳ್ಕೊಂಡು ತಿಂದ್ರೆ ನೀವೇನು ಒಂದು ಮಾತ್ರೆ ತಗೊಂತೀರಲ್ಲ ಒಂದು ಮಾತ್ರೆಗೆ ಅದೊಂದು ಆಹ ಎಲೆ ಸಮ
ಹಾ
ಹಾ ಇವತ್ ಅಮೃದ ಬಳ್ಳಿ ತಗದೀರಾ ನಾಳೆ ನೀವು ಒಂದು ಅರ್ಧ ಆಗಲಕಾಯಿ ತಗೊಳ್ಳಿ ಗ್ರೈಂಡ್ ಮಾಡಿ ಕುಡೀರಿ ಅಂತ ಹ ಇನ್ನು ಒಂದು ನೋಡಿ ಜಿಕ್ಕರೆ ಸೊಪ್ಪು ಅದು ಪೌಡ್ರ ಮಾಡಿ ಇಟ್ಕೊಂಡು ನೀರ್ಗ್ ಹಾಕೊಂಡ್ ಕುಡುದ್ರು ಅಷ್ಟೇ.
ಹ್ಮ್ ನುಗ್ಗೆ ಸ್ವಪ್ನ
ಹಾ ನುಗ್ಗೆ ಸ್ವಪ್ನಾ ಆಮೇಲೆ ಬೆಟ್ಟದನೆಲ್ಲಿಕಾಯಿ ಅದೊಂದು ಆಮೇ ಇದ್ ಬರುತ್ತೆ ನೋಡಿ ಪಪ್ಪಾಯ ಸುಳ್ಳಿಯಲ್ಲೇ ಬರುತ್ತೆ ನೋಡಿ ಆ ಸುಳ್ಳಿಯಲ್ಲೇ ನೀವು ಗ್ರೈಂಡ್ ಮಾಡಿ ಅಂದ್ರೆ ಸಿಕ್ಕಾಪಟ್ಟೆ ಕಹಿ ಇರುತ್ತೆ ಸಿಕ್ಕಾಪಟ್ಟೆ ಹೀಟು. ಚೂರ್ ಸಕ್ಕರೆ ಹಾ ಆ ಅದಕ್ಕೆ ಬೆಲ್ಲನೋ ಜೇನ್ತುಪ್ಪನೋ ಮಿಕ್ಸ್ ಮಾಡ್ಕೊಂಡಿ ಒಂದ್ ಅರ್ಧ ಲೋಟ್ದಷ್ಟ್ ಕುಡೀರಿ. ಎಷ್ಟು ಇಮ್ಯುನಿಟಿ ಪವರ್ ಅಂದ್ರೆ ನಿಮ್ಮ ದೇಹದಲ್ಲಿ ಅಷ್ಟ ಇಮ್ಯುನಿಟಿ ಪವರ್ ನ ಬೂಸ್ಟ್ ಮಾಡುತ್ತೆ.
ಇಲ್ಲ ನಮ ತಂಗಿಗೆ ಏನಾಯ್ತು ಅಂದ್ರೆ ಇದು ಸೇಲ್ಸ್ ಕ ಸೆಲ್ಸ್ ಕಾಸ್ ಆಗಿ ಸೆಲ್ಸ್ ಕಡಿಮೆ ಆಗ್ಬಿಟ್ಟಿತ್ತು ಡೆಂಗ್ಯೂ ಆಗಿ ಕೊನೆಗೆ ಗೌರ್ಮೆಂಟ್ ಹಾಸ್ಪಿಟ್ಲ್ನ್ ಕಡೆ ಸೇರ್ರಿಸಿದ್ದು ಅಲ್ಲಿ ಹ ಗೊತ್ತಿರೋ ಡಾಕ್ಟರ್ ಟ್ರೀಟ್ ಮಾಡ್ಸಿದ್ರು
ಹಾ
ಒಂದ್ ಲೆವೆಲ್ ಬಂತವ್ರು ಒಂದು ಲಕ್ಷದ ಒಳಗಡೆ ಬನ ಕಣಲಪ್ಪ ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲ್ಗ ಕಳಿಸ್ತವಿಂತಿದ್ರು ಅಷ್ಟೊತ್ಗೆ ನಮ್ ನಾದ್ ಏನ್ ಮಾಡಿಳು ಒಂದು ಹಿಂಗ ಆಗ್ಬಿಟ್ಟಕ್ಕ ಪಪ್ಪ ಎಲ್ಲ ಗ್ರೈಂಡ್ ಮಾಡ್ಕೊಂಡ್ ಬಂದ್ಬಿಟ್ಟು ಅರ್ಧ ಕಪ್ಪು ಎಳಸತಿ ಕುಡಸಳು ಆಮೇಲೆ ಮೇಕೆ ಎ ತಂದ ಮೇಕೆ ಎಲ್ತಂದಂದುಕಪ್ಪ ಅವನಂದ ಎಳ್ಸದ ಕ ಕುಡಸ್ಬಿಟ್ಲು ಕುಡಸ್ಸಿದ್ದಂಗೆ ನೋಡಿ ಮೇಕೆ ಹಾ ಪಪ್ಪಾಯ ಮಾಡ್ಕೊಂಡ್ ಕುಡಸಿದಂಗೆ ಒಂದೇ ದಿನ ರಜ ಆಗುದು
ಹೌದ ಅಣ್ಣ ನೀವು ಪಪ್ಪಾಯ ಎಲ್ಲನ ಬೇಕಂದ್ರೆ ಕುಡ್ತೀ ಈಗ ಏನ್ ನಾರ್ಮಲ್ ಇರೋ ಮನುಷ್ಯನುನು ಜಂತುಳ ಇರುತ್ತಲ್ಲಾ ಹೊಟ್ಟೆೊಳಗೆ ಜಂತುಳ ಇರುತ್ತೆ ಗೊತ್ತಾ ಈ ಪೇಂಗೆ ಬಿಜಾ ಆ ಪರಂಗಿ ಬೀಜ ಪರಂಗಿ ಹಣ್ಣು ಜಾಸ್ತಿ ಹಣ್ಣಗಿರ್ಬಾರ್ದು ಪರಂಗಿ ಬೀಜ ಪರಂಗಿ ಹಣ್ಣು ಹಾಕಿ ಮಿಕ್ಸಿಗೆ ನುಣ್ಣಗೆ ಗ್ರೈಂಡ್ ಮಾಡಿ ಸ್ವಲ್ಪ ನೀರ್ ಹಾಕೊಂಡು ಫಿಲ್ಟರ್ ಮಾಡಿ ಅದ ಬೇಕು ಒಂದ ಜನ ತುಪ್ಪ ಹಾಕೊಂಡ್ ಮಿಕ್ಸ್ ಮಾಡ್ಕೊಂಡ್ ಕುಡಿದ್ರೆ ಒಂದ ಉಳ್ಕಡ್ಡಿ ಇರಲ್ಲ
ಹ್ಮ್ ಹೌದೌದು.
ಹಾ ಬಟ್ ಈಗಿನ್ ಮಕ್ಳು ಕುಡಿಯಲ್ವೇ.
ಕುಡಿಯದ ಎಲ್ಲಿ ಕುಡಿತಾರೆ?
ಹಾ ಅಷ್ಟು ಮೆಡಿಸಿನ್ ಅಂಶ ಇದೆ ಇದ್ರೊಳಗಡೆ. ಯಾವದ್ರಲ್ಲಿ ಪಪ್ಪಾಯದಲ್ಲಿ. ಹಾ ಬಿಡಿ ತಿನ್ನಲ್ವೇ ಜನಾ.
ಹ್ಮ್
ಯಾವ ಈ ತಿಂತಾರೆ ಗೊತ್ತಾ?
ಹ್ಮ್
ಏನೋ ಫಾಯಿನ್ ಫ್ರೂಟ್ಸು ಅದ್ರಲ್ಲಿ ಏನ ಇರಲ್ಲ ಸೇಪೆಕಾಯಿ ಶು ಗರ್ಗ್ ಒಳ್ಳೇದು.
ಹ್ಮ್
ಸೆಪೆಕಾಯಿ ಹಣ್ಣು ಸಿ ಈಗ ಎಂಬತ್ತ ರೂಪಾಯಿ ಕೆಜಿ ಮಾರಕ್ ಸ್ಟಾರ್ಟ್ ಆಗಿದ್ದೆ ಶುಗರ್ ಬಂದೋರಿಂದ. ಹ್ಮ ಹ ನೆರಳೆನ್ನ ನೋಡಿ ಈಸ್ಟ್ ಇಷ್ಟೊತ್ತಗೆ ಅದ್ರ ಸೀಸನ್ ಬರ್ಬೇಕಾಗಿತ ಆಕ್ಚುಲಿ.
ಹಾ ಹೌದು.
ಇಷ್ಟ ಹೊತ್ತಿಗೆ ನೇರಳೆ ಹಣ್ಣ ಸೀಸನ್ ಸ್ಟಾರ್ಟ್ ಆಗ್ಬೇಕಾಯ್ತು.
ಹ್ಮ
ಈಗ ನಿರ್ಲ ನೆರಳಣ್ಣೆ ಇಲ್ಲ ಎಲ್ಲಿ ಕಾಣಿಸ್ತಿದೆ? ಹಾ ನೇರ್ಲೆ ಹಣ್ಣು ಶುಗರ್ ಒಳ್ಳೇದು. ಅಂತ ಅವ ಯಾರು ಇವಾಗ ಕೇಳಲ್ಲ ತಿನ್ನಲ್ಲ ಮಾಡಲ್ಲ ಅಂತ ಈಗೆಲ್ಲ ಪಿಜ್ಜಾ ಬರ್ಗರ್. ಐಸ್ ಕ್ರೀಮ್ ಕೇಕ್ ಅವು ಅವು ತಂದ್ ಹಿಡ್ದಿ ಜನ ಅವಕ್ ಬಿದ್ದವೆ. ಹಣ ತಿನ್ಬೇಕ ಕಣ್ ಆಪಲಲ್ಲ ಏನಿಲ್ಲ. ಹಾ ಸುಮ್ನೆ ಅವಾಗ ಜನ ಹೇಳೋರು ಅಂತ ಆ್ಯಪಲ್ ತಿನ್ನೋರು. ಇನ್ನು ಕಿತ್ತಳೆ ಹಣ್ಣ ತಿನ್ಲಿ. ಫೇರ್ನೂ ಬರ್ತದೆ ಸಿಟ್ರಿಕ್ಕ್ ಆಸಿಡ್ ಹೋಗುತ್ತೆ ದೇಹಕ್ಕೆ. ಹಾ ಇದರಲ್ಲಿ ಏನ್ ಹೋಗುತ್ತೆ?
ಹ್ಮ್
ಬಾಳೆ ಹಣ್ಣ ತಿನ್ನೋದ್ರಿಂದ ಒಂದೇ ಪ್ರಯೋಜನ. ಒಂದ ನಿದ್ದೆ ಚೆನ್ನ್ ಬರ್ತ್ತತದೆ ಒಂದ ಮೋಷನ್ ಚೆನ್ನ್ ಹೊಯ್ತದೆ ಪ ಬಾಳೆ ಹಣ್ಣನಾ ಅದೇ ಏ ಏಲಕ್ಕಿ ಬಾಳೆಹಣ್ಣು
ಹಂ.
ಹ್ಮ್ ಬಟ್ ಏನೂ ಅಂದ್ರೆ ಜನ ತಿನ್ನಲ್ಲ ಅಂತ ಅವು ಇವೂ ಇಂಪ್ರೂವ್ಮೆಂಟ್ ಆಗಲ್ಲ ಅದಕ್ಕೆ ಅರ್ಧ ಕಾಯಿಲೆ ಗೋಬಿ ಮಂಜೂರಿ ಕಲರ ಹಾಕಿ ಹಾಕಿರೋ ಗೋಬಿ ಮಂಜೂರಿ.
ಹ್ಮ
ಟೇಸ್ಟಿಂಗ್ ಪೌಡ್ರೂ ಏನೋ ಮಸಾಲ ಪೂರಿ ಹಾ. ಆಲೂಗಡ್ಡೆ ಕೈ ಇಂತವ ತಿನ್ಂತಾರೆ.
ಹೌದು.
ಏನ್ ಮಾಡಣ?
ಏನು ಮಾಡಕ್ ಆಗಲ್ಲಾ.
ಹ್ಮ್ ಈಗ ಅಡಿಕೆ ಹಾಕೊಂಡಬೇಕ ಅನ್ಸ ಬ ಅದೇನ್ ಸಾರೆ ಏನ್ ಮಾಡದು ಅಲ್ವಾ
ಅಡಿಕೆ ನೋವು ಇಷ್ಟು ಲಿಮಿಟ್ ತಿನ್ಬೇಕು ಅಂತಿದೆ ಅದ
ಹಾ ಅಲ್ಲ ಎಲ್ಲಡ್ಕೆ ಹಾಕದೆ ಕ್ಯಾಲ್ಸಿಯಂ ಸಿಗುತ್ತೆ ಅಂತ ಈಗ ಬಾಣಂತಿ ಬಸ್ರ ಇದ್ದಾಗ
ಹ್ಮ್
ಎಲ್ಲಡ್ಕತಿ ನಮ್ಮ ಮಾಡ್ಕೊಂಡ ತಿಂತೋರ್ ಅವ್ರಗೆ
ಹೌದು
ಯಾಕೆ ಅಂದ್ರೆ ಕ್ಯಾಲ್ಸಿಯಮ್ ಸೇರುತ್ತೆ ಅಂತಂದು
ಹ್ಮ್
ಹ ಈಗ ಆ ಕಿ ಹಾಕೊಂಡ್ರೆ ಕ್ಯಾನ್ಸರ್ ಬರುತ್ತೆ ಅಂದ್ರ ಜನ ಎಾಕ್ಕೆ ಹಾಕಾಕ ಯೋಚನೆ ಮಾಡ್ತಾರೆ
ಹಾ ಹ